ಹಲೋ ಹಲೋ
ಹಲೋ
ಆರಾಮ ಅದರ್ರಿ
ಉಂದಿ ಆರಾಮೇವ್ರಿ ನೀವ್ರಿ
ನಾವ್ ಅವರ ಮದ್ವ ನೋಡ್ರಿ
ಏನ್ ಮಾಡಕತ್ತೀರಿ
ಏನಿಲ್ಲ ರೀ ಅನ್ನ ಸಾರು ಮಾಡ್ಬೇಕು ಅದ ಕೆಸ ಮಾಡಕೊತಿದೇರಿೀ
ಹ ಹೌದೇನ್ರಿ
ಹಾ ರಿ
ಐತ್ರಿ ನಮ್ಮ ಮನಯಾಗ ಅಡಿ
ಹೌದ್ರಿ ಆರಾಮದಾರಲ್ರಿ ಎಲ್ಲಾರೂ ಮನಯ
ಹ್ಮ್ ಆರಾಮ್ ಅದಾರ ನಿನ್ ಪಾಪು ಅರಾಮೈಐತ್ರಿ
ಊರಿ ಅರಾಮ್ ಅದೇನ್ರೀ ನಮ್ ತಂಗಿ ಎತ್ಕೊಂಡ್ ಹೋಗಾಡ್ರಿ
ಅದ ಹೌದನ್ರಿ
ಹೌದು
ನಿಮ್ ತೆಂಗಿನು ಆರಾಮದಾ ಅಲ್ರಿ
ಆರಾಮ್ ಅದಳ್ರಿ ಎಂದಡ ಅಲ್ಲಿ ಮನೆಯಿಂದ ಕೇಳಣ ಕೊಂಡಿ ಕುಂದಿರ್ ಬಲ್ಲಕಿ
ನಮ್ಮ
ಹಲೋ
ಕೂಡ ಇವಾಗ ಎದ್ದನ್ರಿ ನ ಗುಂಡಿ ಇದ್ದ. ಹ್ಮ್-
ಹ್ಮ್ ಆರಾಮದೇನ್ ರರಿ.
ಏನ್ ಮಾಡಕ್ ಇರ್ತಿರಿ.
ಏನ್ ಮಾಡ ಮಾಡ್ಬೇಕ್ರಿ ಅಡಿಗೆ.
ನಾವ್ರೀ.
ಹ್ನ್ರಿ-
ಅನ್ನ ಟೊಮ್ಯಾಟೊ ಸಾಂಬಾರ್ ಆಂಡ್ ಚಜ್ಕ.
ಏನ್ ಮಾಡ್ಲಿಕ್ತಿರಿ.
ನೀ ವೇಳ್ಳಿಕೊಂತೆರಿ ಕಟಡಕ ಕ.
ಏನ್ ಮಾಡಕ.
ಕಟ್ ಕಟ್ ಕಕತ್ತ ಐತ್ರಿ.
ಅದ್ ಬಾಕಲಿ ಮುಚ ಕಿಡಕಿ ಮುಚ್ಚು.
ಕೆಳವಲ್ ತ್ರೀ ಕಟ್ ಕಟ್ ಕೆಳಕಟ್ುವ.
ಕೇಳೋದಕ್ಕೆ ಕಟಾಡಕತ್ತೈತ್ರಿ. ಹಾ-
ನೀವ ಏನನ್ಕತ್ತೀರೇನ್ರರಿ ಕಟ್ ಕಟ್ ಕೇಳಕತ್ತದ. ಹ್ಮ-